ಹ ನಮ್ಮ ಗೊತ್ತಾಯ್ತಲ್ಲ ಯಾರಂತ ಅದೇ ನಿ ಮನೆ ಪಕ್ಕದಲ್ಲಿ ಮುಂಚೆ ಬಾಡಿಗೆಗಿದ್ವಲ್ಲಾ
ಯಾರು ಅದು ಬಿಟ್ಟ ಹೊಂಟೆಲ್ಲು ಯಾವ ವರ್ಷ ಬಂದಿದ್ರೆ
ಅದೇ ಈ ಎರಡು ಒಂದ್ ವರ್ಷದಿಂದ ನಾವು ಎರಡು ವರ್ಷದಿಂದ ಮನೆ ಖಾಲಿ ಮಾಡುದುವಲ್ಲ
ಹಓ ಅದೇ ಅಮ್ಮ ಅಪ್ಪ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದ
ಹಾ ಅವರೇ ಅವರೇ ಅವರೇ ಹೆಂಗಿದಿರಾ ಬ್ರೋ ಅದೇ ಬ್ರೋ ಒಂಚರು ಏನೋ ಒಂತ ಕೇಳದಿತ್ತು ಅದಕ್ಕೆ ಫೋನ್ ಮಾಡಿದೆ ಅದೇ ಕೇಳ್ ತಿನ್ನೋದು ಮತ್ತೆ ಮನೇಲ್ಲ ಹೆಂಗೆ ಎಲ್ಲಾ ಹೆಂಗಿದರ ಬ್ರೋ ಆ
ಮನೇೆಲಿ ಎಲಾ ಆರಾಮ ಇದಾರ ಬ್ರೋ ಸ್ವಲ್ಪ ಇದು ಮಾಮೂ ಪ್ರಾಬ್ಲಮ್ಸ್. ಸಣ್ಣ ಸಣ್ಣ ಫ್ಯಾಮಿಲಿ ಪ್ರಾಬ್ಲಮ್ ಅವ
ಅಮ್ಮ.
ಅಮ್ಮರಮ್ಮ ಇದ್ದಾರೆ ಅಜ್ಜಅರಮ್ಮ ಇದ್ದಾರೆ ತಮ್ಮ ಬೇರೆ ಊರ ತಮ್ಮ ಬೇರವರು ಹೊಗೆನೆ ಬ್ರೋ ಇ ಕ ಬೆಂಗಳೂರು ಬೆಂಗಳೂರು ಹೋಗ್ಯಾನ್
ಹಾ ಬೆಂಗಳೂರಿಗೆ ಹೋಗಿದ್ದೆ ನಾನು ಈಗ ಕೆಲ್ಸಕ್ ಬೆಂಗಳುರಿಗೆ ಹೋಗ್ತಿದೀನಿ ಬ್ರೋ
ಹೌದ ಏನ್ ಕೆಲ್ಸ ಬ್ರೋ
ಹಾ ಅಲ್ಲಿ ನಮ್ದ್ ಐಟಿ ಕಂಪನಿಯ ಕೆಲ್ಸ ನಮ್ದು ನಾನು ಇಂಜಿನಿಯರಿಂಗ್ ಮಾಡಿದ್ನಲ್ಲ ಸಾಫ್ಟ್ವೇರ್ ಅದಕ್ಕಲ್ಲಿ ನನಗ್ ಸಿಕ್ಕಿದೆ ಕೆಲ್ಸ ಸಿಕ್ಕಿದೆ ಡಿಸೆಂಟ್ ಇದೆ ಒಂದ ಸೆ ಮೌಂಟ್ ಒಂದು ಟ್ವೆಂಟಿ ಫೋರ್ ಇದೆ.
ಹ್ಮ.
ಟಿ ಫೋರ್ ಲ್ಯಾಕ್ ಇದೆ ಪರ್ ಏನಮ್
ಹ್ಮ ನಮ್ಮ ತಮ್ಮದ ಇಲ್ಲ ಬ್ರೋ.
ಆ
ನಮ್ಮ ತಮ್ಮ ಇಲ್ ಜಾಬ್ ಅಲ್ಲಾ ಕಾಲೇ
ಕಾಲೇಜ್ ನಾನು ಜಾಬ್ ಅನ್ಕೊಂದೆ ಬ್ರೋ. ಇದು ಅದೇ ನಾವು ಹ ನಾವು ನಾವು ಮನೆ ಬಿಟ್ವಲ್ಲ ಅಲ್ಲಿ ಆಮೇಲೆ ಅಲ್ಲೇ ಪಕ್ಕದ ಇನ್ನೊಂದ ಎರಡ್ ಮೂರ ನಾಕ್ ಕೇರಿ ಬಿಟ್ಟಿ ಅಲ್ಲೊಂದ ಮನೆ ಕಟ್ಟಿದ್ವಿ. ಅದು ಥರ್ಡ್ ಫ್ಲೋರ್ ಕಟ್ಟಿದ್ದೀನಿ ಅದು ಅ ಸಿಕ್ಸ್ಟಿ ಬೈ ಸೆವೆಂಟಿ ಇದೆ ಸೈಟ್ ದೊಡ್ಡದಾಗ ಕಟ್ಟಿದೀನ ಮನೆ ತುಂಬಾ ಕಷ್ಟ ಪಟ್ಟ ಅಪ್ಪನ ಪಿಂಚಣಿ ದುಡ್ಡು ಅವು ಇವು ಎಲ್ಲಾ ಸೇರ್ಸಿ ಕಟ್ಟಿದಿವಿ ಮನೇನ ಆ ಆ ಡಬಲ್ ಆಫ್ಟರ್ ಇದೆ ಮೇಲ್ಗಡೆ ಒಂದು ಒ ಬ್ಯಾಚುಲರ್ಸ್ ಇರ್ಬದು ಒಂದ ನಾಲ್ಕ ಜನ ಕಾಲೇಜ್ ಹುಡುಗರು ಅಥವಾ ಬ್ಯಾಚುಲರ್ಸ್ ಯಾರರ ಇತ ಅವರ ಇಬ್ಬ ಕೆಲಸಕ್ಕ ಬರೋರು ಅವರು ಇರು ಆ ಮನೆ ಕಟ್ಟೀವಿ ಆ ಮನೆಗ ಒಂಚು ಗುರು ಪ್ರವೇಶ ಮಾಡ್ಸ್ಬೇಕಿತ್ತು. ಅದೇ ಯಾರಾರ ನಿಮ್ ಪರಿಚರ ಇದ್ರ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಂತ
ಈವೆಂಟ್ ಮನೇಜ್ಮೆಂಟ್ ಬ್ರೋ.
ಹ್ಞಾ.
ಹ ಕೇಳ್ತನ್ ಬ್ರೋ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರ ಯಾವ ತರಬೇಕು.
ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಗ್ರೂ ಪ್ರವೇಶ ಮಾಡ್ಬೇಕು. ಆ ಅದಿಕ್ಕೆ ಇಲ್ಲ ಬ್ರೋ ಇದು ಮುಂದೆ ವಿಭಾಗಲು ಮುಂದೆ ತೋಣ ಆಮೇಲೆ ಲೈಟಿಂಗ್ಸು ಒಳಗ ಪೂ ಪೂಜಾರಿ ಅವ್ರ ಐಟಮ್ಸ್ ಮತ್ತೆ ಕ್ಯಾಟ್ರಂಗ್ ರೈಸ್ ಮತ್ತೆ ಕ್ಯಾಟ್ರನ ಅಡಿಗೆ ಮಾಡಿ ಬಡಸೋರು.
ನೀವು ಯಾವ ಊರಲ್ಲಿ ಅಂದ್ರಿ ಬ್ರೋ ನೀವು
ನಾನ್ ಈಗ ಇರೋದ್ ಬೆಂಗ್ಳೂರಲ್ಲೇ ನಮ ಮನೆ ಹಿಂದ್ಗಡೆ ಕೇರಿ ಒಂದ್ ಮೂರನಾಕ ಕೇರಿ ಆದ್ಮೇಲೆ ಅಲ್ಲಿದೆ ನಮ್ಮನೆ ಮ್ಯ
ಹಮ್ಮ ಅಲ್ಲೇನಾ ಅಂದ್ರ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡ್ತಾನ ಬ್ರೋ.
ಹ್ಮ.
ಅವ್ನ ಹೇಳ್ತಾನೇ ಯಾತರ ಅವ್ರ ಫ್ರೆಂಡಿಗ ಗೊತ್
ಅದೇ ಎಷ್ಟ ಆಗತ್ತ ಒಂದು ಅಮೌಂಟು ಅಂಜಾಜು ಅಂತ
ಅದ್ರ ಬಗ್ಗೆ ಐಡಿಯಾ ಇಲ್ಲ ಬ್ರೋ ನನ್ಗೆ
ಅಲ್ಲ ನೀಮ್ಮ ಒಂದ್ ಅಮೌಂಟ್ ಎಷ್ಟ ಅಡ್ಜಸ್ಟ್ ಆ ಆಗ್ಬೋದು ಅಂತ
ಒಂದು ಫಿಫ್ಟಿ ಕೆ ಆಗಬೋದು ಬ್ರೋ.
ಹೌದಾ.
ಹ ಅಂದ್ರೆ ಪೂಜಾರ ಇದ ಒಂದ್ ಪೂಜಾರಿದ ಒಂದ್ ಸಪ್ರೇಟ್ ಹೂ ಹುನಾರ ಹ ಹುನಾರ ಅಂದ್ರೆ. ಗೃಹ ಪ್ರಸನ್ನ ಜಾಸ್ತಿನೇ ಇರ್ಬೋದ ಬ್ರೋ ಅದು.
ಸವೆಂಟ ಕ ಇಟ್ಕೋಳೋಣ.
ಹಾ ಸೆವೆಂಟಿ ಕೆ ಮೇಲ ಆಗ್ಬೋದು ಬ್ರೋ ಅದು ಅದಕ್ಕೆ
ಅದೇ ನಾವ ಒಂದ್ ಸೆವೆಂಟಿ ಕೆ ಆದ್ರ ಅಡ್ಡಿ ಇಲ್ಲ ನಾನ್ ಅಷ್ಟಾದ್ರ ಖರ್ಚ ಮಾಡಕ್ ರೆಡಿ ಇದೀವಿ. ಅದೇ ನಮ್ದಿದ ಮನೆ ಫಸ್ಟ್. ಮನೇಲ ನಾವೆಲ್ಲ ನಾವ ಈಗ ಫ್ಯಾಮಿಲಿ ಎಲ್ಲ ನಮ್ಮ ಫ್ಯಾಮಿಲಿ ಅಲೆ ನಮ್ಮ ಅಪ್ಪ ಅಮ್ಮ ಕಟ್ಟಸರೋ ಫಸ್ಟ್ನೇ ಮನೆ ಇದು. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರು ದುಡ್ಡ ಕಟ್ಟಿಸಿರೋದು. ಅದಕ್ಕೆ ಒಂಚು ಗುರುಪ್ರವೇಶ ಒಂಚು ಗ್ರ್ಯಾಂಡ ಆಗಿ ಮಾಡ್ಬೇಕು ಗ್ರಾಂಡ ಮಾಡ್ಕೊಡ್ತಾರಲ್ಲ ಅವರ ಇವೆಂಟ್ ಅವರು
ಹಾ ಬ್ರೋ ನೀವ ಅಂದ್ರ ಒಂದು ಪ್ಯಾಕೇಜ್ ಅಂತ ಬರು ತ ಆ ಪ್ಯಾಕೇಜ್ ಮೇಲೆ ನಿ. ನಿಮ್ದ ಬಡ್ಜೆಟ್ ಹೆಂಗ ಐತೆ ಆ ಪ್ಯಾಕೇಜ್ ನ ಶೂಟ್ ಮಾಡಿ. ಇದು ಮಳೆ ಮಾಡಿ ಕೊಡ್ತಾರ ಬ್ರೋ ಅವರು.
ಹೌದಾ.
ಹ್ಮ್ ಹ್ಮ.
ಇದು ಇದೆಲ್ಲಾ ಗ್ಯಾರಂಟಿ ಇರತ್ತಲ್ಲ ಬ್ರೋ ಪ್ಯಾಕೇಜ್ ಎಲ್ಲ ನಾವು .
ಈ ಈ ಅವರು ನಮ್ಮ್ ಹೊತ್ತ ಕ್ಲೋಸ್ ಆಂತ ಜಾಸ್ತಿ.
ನಮಗ್ ಚ ಚಪ್ಪಳ ಅವೆಲ್ಲಾ ನಮಗ್ ಹಿಂದಿನ ದಿವ್ಸಾನ ಒಳಗೆ ಎಲ್ಲ. ಕಪ್ಲೀಟ್ ಆ ತಮತಿ. ಅವರ ಗೃಹ ಪ್ರವೇಶ ದಿವಸ ಬಂದು ಲೈಟ್ ಆಕ್ತಿವಿ ಅದು ಮಾಡ್ಬಾರದು ಅದಕ್ಕೆ.
ಅದೇ ಅದೇ ಕರೆಕ್ಟ್ ಒಂದ್ ದಿವಸ ನೈಟ್ ಮೊದಲ ಫಸ್ಟ್ ಬಂದು ಮಾಡಿ. ಎಲ್ಲ ರೆಡಿ ಇಟ್ಟು ರೆಡಿ ಮಾಡ್ತಾರ ಹಂಗೇನಿಲ್ಲ ಚೆನಗಿ ಮಾಡ್. ತರ ನಾವು ಬಗ್ಲ ಮನೆ ಇರೋರನ್ನ ನೋಡಿ. ನೋಡತ್ರಣ ಅವ ಮಾಡೋದಂಗ ನೋಡಿದ್ರ . ಚೆನ್ನಾಗ್ ಮಾಡಿದ್ದಾರೆ ಏನಂದ್ರೆ ಸ್ವಲ್ಪ ಅಮೌಂಟ್ ಎಕ್ಸ್ಪೆನ್ಸಿವ್ ಯಾಕಂದ್ರೆ ಅವ್ರರು ಸ್ವಲ್ಪ ಔಡು. ಹುಡುಗರು ಏನಂದ್ರೆ ಹುಡುಗರುಲ್ಲ ಮಾಡದು ಇವೆಂಟ್ ಮ್ಯಾನೇಜ್ಮೆಂಟಿಂಗ. ಅದಕ್ಕೆ ಅವರು ಹೆಂಗಂದ್ರೆ ಹುಡುಗರು ಅವರಂಗೆ ಹುಡುಗರ್ ಗೊತ್ತಲ್ಲ ಬಿಡ ಕೇರ್ಲೆಸ್ ಒಂದೊಂದ್ಸತ್ತೆ. ಇಲ್ಲ ನಾವೇ ಎಲ್ಲ. ಮಾಡ್ತರಿ ಹಂಗ ಇಂಗ ಅಂತ ಹೇಳ ಒಂದೊಂದ್ ಸತಿ ಬೇ ಚೆನ್ನಾಗ್ ಮಾಡ್ತಾರ ಇಲ್ಲ ಅಂದ್ರ ಹಂಗ ಎರಡ ರಿ ಒಂದು. ಪಕ್ಕ ಮಾಡ್ತಾರ ಹೊತ್ತು ನಿಮ್ದು ಈವೆಂಟ್ ಮ್ಯಾನೇಜ್ಮೆಂಟ್. ನೀವು ಟ್ರೀಟ್ ಇಇರಬೇಕು ಬ್ರೋ ನೀವು ಏನಂದ್ರೆ ಸ್ವಲ್ಪ ಭಯ ಏನಾದ್ರ ಇದ್ರ. ಪಟಾಪಟಾ ಮುಟ್ಟಸ ಮುಗಿಸಿ ಮುಗಿಸತರ. ಹ್ಮ್ಮ್ ಹ್ಮ್ಮ್ ಬ್ರೋ ಅವತ್ತು. ಹ್ಮ ಎರಡು ವಾರ ಆದಮೇಲೆ ಎಲ್ಲಾ ಬರುತ್ತ. ಹಾ ಕರೆಕ್ಟ್ ಇಟ್ಟು ನೀ ಬ್ರೋ ಊರಲೆ ಇರ್ತೀನಿ ಆಗಿಲ್ಲ ಅಂದ್ರಯ.
ಒಂಚೂರು ನೋಡ್ಕೊಂತೀರಾ ಅಲ್ಲ ಹೋಗಿ.
ನಾವ್ ನೋಡಬೇಕಾ ಅವರು ಕಷ್ಟ ಆಗುತ್ತೆ ಬ್ರೋ ಅವನ್ನ ಎಲ್ಲಾ ನಾವೇ ನೋಡಬೇಕು.
ಅ ಹಂಗಲ್ಲ ನೀವು ಒಂದು ಫ್ರೀ ಇದ ಒಂದ್ಸತಿ ಹೋಗಿ ಇನ್ಸ್ಪೆಕ್ಷನ್.
ಅದೇ ಅದೇ ಕಷ್ಟ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಮ ನೋಡ್ತ ನೋಡ ನೀವ್ ಕೊತಿದ್ದೀರಲ್ಲ ನೋಡ್ತನಿ.
ಯಾಕಂದ್ರೆ ನಮ್ದು ಅಪ್ಪ ಅವರು ತುಂಬಾ ಓಡಾಡಕ ಆಗಲ್ವಲ್ಲ. ಅವ್ರರಿಗೆ ಬಿಲ್ಡಿಂಗ್ ಎಲ್ಲ ಕಡಿಸಬೇಕ್ರೆ ಎಲ್ಲ ಪ್ಲಾನಿಂಗ್ ಎಲ್ಲಾ ಇತ್ತು ಅವರಿಗೆ. ಈಗ ಅದೊಂದು ಚೂರು ಪ್ರಾಬ್ಲಮ್ ಆಯ್ತು. ಅದಕ್ಕೆ ಇದೆ ಮತ್ತೆ ನಮ್ಗೆ ಕಟ್ಟಾದ್ಮೇಲೆ ಒಂದು ವಾರದ. ತಿಂಗಳೊಳಗೆ ಯಾರಾರ ಒಬ್ಬರು ಬಾಡಿಗೆ ಸಿಗ್ತಾರ ಅಲ್ ಮೇಲ್ಗಡೆ ಬಂದಿರೋಕ ಅಂತ.
ಬಾಡಿಗೆ ಅಂದ್ರೆ ಫಸ್ಟ್ ಟೂಲೆಟ್ ಬೋರ್ಡ್ ಅಂತ ಹಾಕಬೇಕ ಬ್ರೋ ಮನೆ ಮುಂದೆ ಗೇಟ್ ಮುಂದೆ.
ಎಷ್ಟು ಒಂದು ಬಾಡಿಗೆ ಅಲ್ಲಿ ಎಷ್ಟು ನಡೀತಿದೆ ಬ್ರೋ ಬಾಡಿಗೆ ಅಡ್ವಾನ್ಸ್ ಎಲ್ಲ.
ವಾಡಿಗೆ ನನಗ ಅನಿಸಿದಂಗ ಒಂದು ಡಬಲ್ ಬೆಡ್ರೂಮ್ಗೆ ಒಂದು ಹತ್ತು. ಸ ಹತ್ ಸಾರ್ ನಡಿತದ
ಬ್ರೋ ನಮ್ದು ಡಬಲ್ ಬೆಡ್ರೂಮ್ ವಿತ್ ಎಲ್ಲ ಇ ಸಿ ಎ ಸಿ ಗೀಸರ್ ಎಲ್ಲಾ ಇದೆ ಟಚ್ ಇದೆ ನಮ್ದೆಲ್ಲಾ.
ಅಂದ್ರೆ ಹನ್ನೆರಡ ಸಾವಿರ ಹೋಗಬೋದು . ಮಟ್ಟಿಗೆ ಹನ್ನೆರಡು ಸಾವಿರ ಹದಿನಾಲ್ಕು. ಆಲ್ರೌಂಡ್ ಅವರು ಕಸ್ಟಮರ ಇನ್ನೆರಡು ಸಾವಿರಕ ಮಾಡಬಹುದು.
ಮತ್ತೆ ಬ್ರೋ ಇದು ನಮ್ದು ಅಡ್ವಾನ್ಸ್ ಎಷ್ಟು ಇಸ್ಕೊಬೋದು ಅಂತ ಅಲ್ಲಿ.
ಅಡ್ವಾನ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ಹಂಗಗೆ ಇಸ್ಕೊಂಡು ಬಿಡ್ತಾರೆ.
ಸಿಕ್ಸ್ಟಿ ತೌಸ್ ಅಂಗ ತಗೋಬಹುದಾ. ಮತ್ತೆ ಇಬ್ರು ಇದು ಅವರೆಲ್ಲ ಮತ್ತೆ ನಿಮ್ಗೆ ಯಾರದ್ರು ಪರಿಚಯ ಇದಾರ ಆತರ ಬರೋರುರ ಬಾಡಿಗೆಗೆ ಅಂತ
ಹಾ ಬ್ರೋ ಇಲ್ಲಿ ನಮ್ಮ ಮನೆ ನಾವು ಕೂಡ ಇದೆ ಬಾಡಿಗೆ ಕೊಡ್ತ ಎಲ್ಲಾ ಬ್ರೋ ನಮ್ಮ ಮೊನ್ನೆ ಕೇಳಿದ್ರು ಒಬ್ರು ರೀಸೆಂಟ್ ಆಗಿ ಅವ್ರ ನಂಬರ್ ಕೊಟ್ಟಿದಾರ ನೀ ಬೇಕಿದ್ರೆ ಸೆಂಡ್ ಮಾಡಂದ್ರೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತಿನೀ
ಎಂಗೆ ಗ್ರಪ್
ಫ್ಯಾಮಿಲಿ ಡೀಸೆಂಟ್ ಬ್ರೋ ಅವರು ಒಳ್ಳೆ
ಇದಿಕ್ಕಿರು ಬೆಂಗ್ಗಳೂರಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ ಅಲ್ಲಿ ನ ಮ ತಗೋಳಣ ಅಂತಿದ್ದೀನಿ ಒಂದ ಯಾವ್ದಾದ್ರೂ ಒಂದು ಬಾಡಿಗೆಗೆ ಅದ ಹ ಬ ಅದೇ ಈಗ ಎಲ್ಲಿರೋರು ಡೀಸೆಂಟ್ ಆಗಿದ್ರೆ ನಮ್ಗೆ ಒಂಚರು ಎಲ್ಪ್ ಆಗತ್ ಮನ್ಯಾಗ ಅಪ್ಪ ಅಮ್ಮ ಹೆಲ್ಪ್ ಅವ್ರರು ಕೂಗಾಡ್ದಿಂದಂಗಿದ್ರೆ
ಅಂದ್ರೆ ಒಂದಲ್ಲ ಬ್ರೋ ನೀವು ಕಳಗಲ್ ಮನ್ಯಾಗ ನೀವ್ ಅಪ್ಪ ನಿವ್ಮ್ಮ ಇರ್ತಾರ ಮ್ಯಲೆ ಮನೆ ಬಾಡಿಗೆಗೆ ಕೊಡ್ಬೇಕ ಹ್ಮ್ ಸರ್ ಹಂಗಿದ್ರ ನೀವ್ ಸುಮ್ನೆ ಒಂದ್ ಮಾರ ಕೆಲ್ಸ ಮಾಡಿ ಬ್ರೋ ಕಳಗಲ್ ಮನೆ ಜಾಸ್ತಿ ಕೊಡಿ ಕಳಗ ಮ್ಮನೆ ಬಾಡಿಗೆ ಕೊಡಿ ಬ್ರೋ ಯಾಕಂದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ
ಆದ್ರ ಅಮ್ಮ ಅಪ್ಪಂಗ ವಯಸ್ಸಾಗಿದ್ಯಲ್ಲ ಅವ್ರ ಮೇಲೆ ಮೆಟ್ಲ ಅಂತಕ್ ಆಗ್ಬೇಕಲ್ಲ ಬ್ರೋ
ಹ ಮೆಟ್ಲಕ್ಕಂದನಬ್ರು ಒಂದು ಮೂರ್ ನಿಂಚ ನಾಲ್ಕು ಸಾವಿರ ಜಾಸ್ತಿ ಬರ್ತವ ಬಾಡಿಗೆ ಕಳಗ
ಅಷ್ಟಕ್ಕೊಂದು ನಮ್ಮ್ ಬಾಡಿಗೆಷ್ಟ ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ ನಾ ಇಷ್ಟ ಬಂದೆಲ್ಲ ಮಾಡ್ತಾನೇ ಇರ್ಲಿಲ್ಲ ನನ್ ಬಾಡಿಗೆ ಕಮ್ಮಿ ಬಂದ್ರೂ ಪರವಾಗಿಲ್ಲ ಆದ್ರೆ ಮೇಲ್ಗಡೆ ಖಾಲಿ ಇರುತ್ತಲ್ಲ ಜಾಗ ಅದೀಕ್ಕೆ
ಹ ಬ್ರೋ ಹಂಗಂದ್ರೆ ಸರಿ ಹಂಗ ನಿಮ್ ನಿಮ್ ಅಂಕೂಲ್ ಹೆಂಗ ಐತ್ಂದ್ರೆ ಹಂಗ ಹಂಗ ಮಾಡಿ ಬ್ರೋ ಅಂಗೇನಿಲ್ಲ ನಾನು ಹೇಳಿದ್ದ ಒಟ್ಟು ಐಡಿಯಾ ಅಲ್ಲಾ
ಅಂತ ಅಲ್ಲಿ ಎಲ್ಲ ಬ್ಯಾಚುಲರ್ಸ್ ಕಾಲೇಜಲ್ಲಿ ಹ ಅದು ಡಸೆಂಟ್ ಆಗಿದೆ ಬ್ರೋ ಅಲ್ಲ ಸಿಂಗಲ್ ಬೆಡ್ರೂಮ್ ಇದೆ ಹಾಲ್ ಒಂದ್ ಸಣ್ಣುದು ಇದೆ ಸಣ್ಣದ ಹಾಲು ಬೆಡ್ರೂಮ್ ಒಂದೇ ಸೈಜು ಕಿಚನ್ ಇದೆ ಮತ್ತೆ ಒಂದು ವಾಶ್ರೂಮ್ ಇದೆ ಒಳಗೆ ಎಲ್ಲ ದೊಡ್ಡದಾಗಿದೆ ಎಲ್ಲ ಮನೆ ಅದೊಂದು ಟ್ವೆಂಟಿ ತರ್ಟಿ ಇದೆ ಮೇಲ್ಗಡೆ ಅರ್ಧ ಜ
ಬ್ಯಾಚಲರ್ಸ್ ಅಂದ್ರೆ ನಮ್ ತಮ್ಮನ ಫ್ರೆಂಡ್ಸ್ ಇರ್ಬೇಕು ಬ್ರೋ ಅವ್ರನ ಕೇಳ್ತೀನೀ ಒಂದು ಮಾತು ಅವರು ಹುಡುತಿದ್ರು ನಮ್ಮ್ನೆಗೆ ನಮ್ಮ ಮನೇ ಮೇಲ್ಲ ಬರ್ತಿದ್ರು ಅಂದಿದ್ರು ಅವರು ಕೇಳ್ತನೀ ಬ್ರೋ ಅವರು ನಮ್ ತಮ್ಮ ಫೋನ್ ಮಾಡ್ತೀನಿ ಇವಾಗ ನೆಕ್ಟ್ ಆಮೇಲೆ ಫೋನ್ ಮಾಡಿ ಕೇಳಿ ಎಲ್ಲ ಫೋನ್ ಮಾಡ್ತನಿ ಏನಂತ ನೋಡೋಣ ಬ್ರೋ ಅವ್ರು ಕೇಳಿದ್ರು ನಂಗೊತ್ತು ನಮ್ಮ್ ಮನ ನಮ್ಮ ಮನೆ ಮೇಲೆ ಬಾಡಿಗೆನೆ ಕೇಳಿದ್ರು ಅವರು ಅದಕ್ಕೆ ಹ್ಮ್
ಮತ್ತೆ ಬ್ರೋ ಇದದೆ ಚಪ್ರಾಗಿ ಗಿಪ್ರ ಎಲ್ಲ ಮುಗೀತಾ ಅದೇ ಇದು ನಮ್ದು ಇವೆಂಟ್ ನ್ ಮ್ಯಾನೇಜ್ಮೆಂಟ್
ಇವೆಂಟ್ ಮ್ಯಾನೇಜ್ಮೆಂಟ್ ಹೇಳ್ತೀ ನ ಬ್ರೋ ಅಂಗೇನಿಲ ಟೂ ಅವರ್ಸ್ ಟೈಮ್ ಕೊಡ್ರಿ ಅವ್ರ ಬ್ಯುಸಿ ಇರ್ತಾರ ತನೆ ಇವಗ ಹಓ ಸೀಸನ್ ಸೀಸನ್ ನಾನ್ ಸೀಸನ್ ಇದು ಸೀಸನ್ ಟೈಮಗ ಸ್ವಲ್ಪ ಡಿಮ್ಯಾಂಡ್ ಇಡ್ತರ ಇಲ್ಲಿ ನಾನ್ ಸೀಸನ್ ಅಲ್ಲಾ ಯಾಕೆ ಚೊಪ್ಪಾಲ್ ಹ್ಮ್ ಮಾಡ್ ಮಾತಾಡಬಹುದು ನಿಮ್ದ್ ಎಷ್ಟು ಫಿಫ್ಟಿ ಕೆ ಇಲ್ಲ ಸೆವೆಂಟಿ ಕೆ ಎಲ್ಲ ಟೋಟಲ್ ಎಲ್ಲ ಮಾಡಿ ಮಾಡಿಸಬಹುದು ಬ್ರೋ ಹಂಗೇನಿಲ್ಲ
ಹ್ಮ್ ಸರಿ ಬ್ರೋ ಅಂಗೆ ಒಂಚು ನೋಡ ಇರಿ ಬ್ರೋ ನಾನು ಅದೇ ನೆಕ್ಸ್ಟ್ ವೀಕ್ ಒಂದ್ ವೀಕ್ ರಜಾ ತಗೊಂಡ್ ಬಿಡ್ತೀನಿ ಇನ್ನೊಂದು ವೀಕ್ ಅಲ್ಲಿ ಹೋಗಿ ಎಲ್ಲಾ ಮಾಡ್ಕೊಂಡು ಎಲ್ಲ ಮನ ಒಂದ್ ಮನೆ ತಗೊಬೇಕಂತ ಇದೀನಿ ಅಲ್ಲೆಲ್ಲ ಮುಗಸ್ಕೊಂಡು
ಎಷ್ಟು ಬೇಗಾದ್ರೆ ಅಷ್ಟು ಬೇಗ ಜಲ್ದಿ ಬನ್ನಿ ಬ್ರೋ ಯಾಕಂದ್ರೆ ಎಲ್ಲಾ ನಾನೇ ಮಾಡ್ಬೇಕಂದ್ರೆ ನೋಡ್ಬ ಅಡ್ಜಸ್ಟ್ ಆಗಲ್ಲ ನೀವು ಬ ಬರ್ ಬನ್ನಿ ಆಯ್ತಾ
ಸರಿ ಬ್ರೋ ಸರಿ
ಹ್ಮ್ ಸರೆ